ಹಲೋ ಕೇಳಿಸ್ತಿದೀಯ
ಹಾ ಕೇಳಸ್ತಿದೆ ಹೇಳು ಎಲ್ಲ ಇಡಿ
ಏನು ಮಾಡ್ತಿದ್ದೀರಾ
ಏನಿಲ್ಲ ಹಂಗೆ ಸುಮ್ಮನೆ ಕೂತಿದಿ ನೀವು
ನಾನ ಅಷ್ಟೇ ಹ್ಮ್ ಹೇಗಿತ್ತು ಇವತ್ತು ತ್ತು ದಿನ
ನೀ ಸಂಡೆ ಎಲ್ಲಾ ಓ ರಿಂಗ ಸಂಡೆ
ಹಾ
ಇಲ್ಲ ಮಳದ
ಹಾ
ಇನ್ನದು ಮಲಗದು ಇದ್ದೆಲ್ಲ ಮಾಡಿ ಆಇ
ಹಾ
ಹಾ ನೀವಗೆ ಹೇಗಿದ್ದೆ
ನಮ್ಗೆ ಇವತ್ತು ಅಸೈನ್ಮೆಂಟ್ಗಳು ಅದು ಇದು ನೋಟ್ಸ ಅಂತೆಲ್ಲ ಕೊಟ್ಟಿದ್ರು ಅದನ್ನ ಬರೆಯಕಿದ್ದ ಅದೇ ಉಂಟು
ಹ ಕಂಪ್ಲೀಟ್ ಮಾಡಿ ಆಯ್ತು
ಇನ್ನುೂ ಕಂಪ್ಲೀಟ್ ಮಾಡಿ ಆಗಿಲ್ಲಾ ಹ ಒಂದ್ ಸಬ್ಜೆಕ್ಟ್ ಆರ್ ಪೇಜ ಬರೆಯಕಉಂಟು ಆರ್ ಪೇಜಲ್ಲಿ ಅ ಅದು ಅಂದ ಮೊದಲನೇ ಅ ಶೀಟ್ ಏ ಏನೇನದ್ರ ಬಗ್ಗೆ ಬರ ಉಂಟು ಅಂತ ಕೇಳಿದ್ರಿ ಅಲ್ವಾ ಕಾಲೇಜ್ದ ನೇಮ್ ಮತ್ತೆ ನಿಯೋಜಿತ್ ತ ಕಾರ್ಯ ವಿಷಯ ಶೀರ್ಚಿಿಕೆ ಇಂದ ಗೆ ಆತರ ಮತ್ತೆ ಇನ್ನು ಮೊದಲ್ನೇದು ಪಿ ಟಿ ಕೆ ಅದ್ರ ಬಗ್ಗೆ ಬರೆಯಕಿರೋದು ಆಮೇಲೆ ವಿಷಯ ನಿರೂಪಣೆ ನಿಮ್್ದ ಏನ್ ಟಾಪಿಕ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ವಿಷಯ ನಿರೂಪಣೆ ಲಾಸ್ಟ್ ಉಪಸಂಹಾರ ನಾನು ಹಂ ಒಂದು ಒಂದ್ ಸಬ್ಜೆಕ್ಟ್ ಯಾರು ಕೊಟ್ಟಿದ್ರು ಇನ್ನೊಂದ್ ಸಬ್ಜೆಕ್ಟ್ ಅಲ್ಲಿ ಟಾಪಿಕ್ ಕೊಟ್ಟಿರ್ಲಿಲ್ಲ ನಿನ್ನೆ ಆಂಸರ್ಸ್ ಕೊಟ್ಟಿದ್ದ್ರು ಆ ಕಕ್ವೆಸ್ನ್ ಅಂಡ್ ಆನ್ಸರ್ಸ್ ಒಂದು ಕ್ವಶನ್ಗೆ ಆ ಮೂರು ಪೇಜ್ ಬರಬೇಕಿತ್ತು ಹಂಗೆ ಹತ್ತು ಕ್ವಷನ್ ಕೊಟ್ಟಿದ್ರು ಆ
ಒಂದು ಕ್ವೆಸ್ಷನ್ ಮೂರು ಪೇಜ್ ಆ
ಹ ಮೂರ್ ಪೇಜ್ ಬರಿಬೇಕು ಆ ಅದು ಅಂತ ಅಂದ್ರೆ ಪ್ರಶ್ನೆ ಇಲ್ಲ ಅ ದೊಡ್ಡ ದೊಡ್ಡ ಪ್ರಶ್ನೆ ಅಹ ಹತ್ತು ಮಾರ್ಕ್ಸ್ಗೆ ಅಥ್ವಾ ಹನ್ನೆರಡು ಹನ್ನೆರಡು ಮಾರ್ಕ್ಸ್ ಿಗೆ ಬರುವಂತ ಪ್ರಶ್ನೆ ಹ ಹಂಗಾಗಿ ಮೂರ್ ಮೂರು ಪೇಜ್ ಬರ ೆ ಅದೇ ತರ ಮೂವತ್ ಪೇಜ್ ಬರಿೀಬೇಕು ಪ್ಪೂ ಅದಕ್ಕೆ ಫ್ರೆಂಟ್ ಪೇಜ್ ಪೇಟಿಕೆ ಹಾಕ್ಬೇಕು ಇನ್ನು ಲಾಸ್ಟ್ಗೆ ಅ ಉಪಸಂಹಾರ ಹಾಕ್ಬೇಕು ಮತ್ತೆ ಮಾಮೂಲಿ ಹೇಳಿದೆ ಅಲ್ವಾ ನಿಯೋಜಿತ ಕಾರ್ಯ ವಿಷಯ ಶೀರ್ಷಿಕೆ ಅದ್ ಹಿಂದಗೆ ಇದೆಲ್ಲ ಇನ್ನೊಂದ ಶೀಟ್ ಅಲ್ಲಿ ಬರೀಬೇಕು ಒಂದಾಯ್ತು ಇನ್ನೊಂದು ಬರಿ ಬೇಕು ಕೂ ಇನ್ನು ಎರಡು ತುಂಬಾ ಟಾಪಿಕ್ ಕೊಟ್ಟಿದರೆ ಹ ಟಾಪಿಕ್ ಕೊಟ್ಟಿದರೆ ಇನ್ನು ಬರ್ದಿಲ್ಲ ನೋಟ್ಸ್ ಬರೆಯಕಿತ್ತು ಹಂಗಾಗಿ ಅದ್ನ ಬರ್ದಿಲ್ಲ ಹ್ಮ್ ನಿಮ್ಗೆ ಫುಡ್ ಅಲ್ಲಿ ಯಾವ್ದ ಯಾವ್ ಫುಡ್ ಇಷ್ಟ ಸ್ಟಾ ಹಾ
ಫುಡ್ಡಲಿ ವೆಜ್ಜಾ ನಾನ್ವೆೆಜ್ಜಾ
ಎರ್ಡರಲ್ಲಿ ಹೇಳಿ
ಫುಡ್ನಲ್ಲಿ ಇದು ಮಸಾಲೆ ದೋಸೆ ತುಂಬಾ ಇಷ್ಟ ನನಗೆ
ಹ
ನಂಗೆ ನಾನ್ ವೆಜ್ ಅಂತ ಅಂದ್ರೆ ಬಿರಿಯಾನಿ ತುಂಬಾ ಇಷ್ಟ
ಹ್ಮ್
ಹ್ಮ್ ನಿಮಗೆ
ನಮಗೂ ಅಷ್ಟೆ ವೆಜ್ಜಲಿ ಅಂದೆ ಚಪಾತಿ ಹ್ಮ್ ನೊನ್ವೆಜ್ ನೊನ್ವೆಜ್ ಅಲ್ಲಿ ಬಿರಿಯಾನಿ ಚಿಕನ್ ಐಟಮ್ಸ್ ನಿಮ ಬಿರಿಯಾನಿ ಮಾಡ್ಲಿಕ್ ಬರುತ್ತಾ
ಹಾ ಬಿರಿಯಾನಿ ಮಾಡ್ತೀನಿ
ಹ್ಮ್ ಹೇಗ್ ಮಾಡದು ಹೇಳ್ಕೊಡ್ತೀರಾ
ಯ್ಕ್ ಮಾಡಕ್ ಬರಲ್ವಾ
ಬರುತ್ತೆ ಬಟ್ ಪ್ರಾಪರ್ ಆಗಿ ಬರೋದಿಲ್ಲ
ಓ ಆತರ
ಹಾ ಹೇಳ್ಕೊಡ್ತೀರಾ ಹೇಗ್ ಮಾಡುದು ಅಂತ
ಹ ಫರ್ಸ್ಟ್ಗೆ
ಹ್ಮ್
ಚಿಕೆನ್ ನಾ ಚಂದ ವಾಶ್ ಮಾಡಿ ಸಾಲ್ಟ್ ಟರ್ಮೆರಿಕ್ ಅದು ಇದೆಲ್ಲ ಹಾಕಿ ಚಂದ ವಾಶ್ ಮಾಡಿ ಇಟ್ಕೋಬೇಕು
ಹ್ಮ್
ಅದಾದ್ಮೇಲೆ ಟೊಮ್ಯಾಟೋ ಈರುಳ್ಳಿ
ಹ್ಮ್
ಹಿ ಎ ಕಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು
ಹ
ಇನ್ನೂ ಸ್ಪೈಸಸ್ ಐಟಮ್ ಚಕ್ಕೆ ಲವಂಗ
ಹ
ಅದ್ನೆಲ್ಲಾನು ಏಲಕ್ಕಿ ಅದ್ನೆಲ್ಲ ಇನ್ನೊಂದ್ ಸೈಡ್ಿಗೆ ಇಟ್ಕೋಬೇಕು
ಹಾ
ಆಮೇಲೆ ಕೊತ್ತಂಬರಿ ಸೊಪ್ಪುನು ಅಷ್ಟೆ ಚಂದ ವಾಶ್ ಮಾಡಿ ಕಟ್ ಮಾಡಿ ಅದ ಸ್ವಲ್ ಸೈಡಿಗೆ ಇಟ್ಕೊಬೇಕು ಆದ್ರೆ ಒಂದ್ ಬೌಲಲ್ಲಿ ಮೊಸರು ತಗೋಬೇಕು ಸ್ವಲ್ಪ ಅದನ್ನೆಲ್ಲ ಒಂದ್ ಸೈಡ್ಿಗೆ ಇಟ್ಕೊಂಡು ಅದ್ಮೇಲೆ ಕುಕ್ಕರ್ ತಗೊಂಡು ಎಲ್ಲ ಯಾ್ದು
ಈಗ ಮ ಮೊಸರು ಮೊಸರು ಅಂತ ಹೇಳಿದ್ರಲ್ಲ ಮೊ ರು ಹಾಲೇಬೇಕಾ ಅಥವಾ ಅದು ಆಪ್ಷನ್ ಎಲ್ಲ ಹಾಕ್ ಹಾತಿ ಹೋದ್ರು ಪರವಾಗಿಲ್ಲ ಅನ್ನೋ ಹಾಗ
ಆಾಸ್ತಿ ಹೋದ್ರೆ ಪರವಾಗಿಲ್ಲ ಬಟ್ ಮೊಸರಾಕರ ಒಂದ್ ಸ್ವಲ್ಪ ಟೇಸ್ಟ್ ಜಾಸ್ತಿ ಮತ್ತೆ ಅದು ಒಂರ ಅ ರೈಸ್ ಒಂಥರ ಪುಡಿ ಪುಡಿಯಾಗ ಬರುತ್ತೆ ಅಂತ ಗಟ್ಟಿ ಗಟ್ಟಿಯಾಗ ಬರರ ಅಂತ
ಹಾ ಸರಿ ಹ ಮುಂದೇಿ
ಆಮೇಲೆ ಕುಕ್ಕರ್ ಇಟ್ಟು ಒಲೆ ಮೇಲೆ
ಹ
ಲೈಟ್ ಆ ಸ್ವಲ್ಪ ತುಪ್ಪ
ಹ್ಮ್
ಇನ್ನು
ಹಾ
ಹ ಆಯತ ಮತ
ಹ್ಮ್
ಸ್ಪೈಸಸ್ ಐಟಮ್ ಎಲ್ಲಾ ಕ ಸ್ವಲ್ಪ ಅದು ಬ್ಲ್ಲಾಕ್ ಬ್ಲಯಾಕ್ ಕಾಗ ಗಂಟ ೈ ಮಾಡಿ ಅ ಅದಾದ್ಮೇಲೆ ಕಟ್ ಮಾಡಿ ಇತ್ತೀರೋ ಟೊಮೆಟೊ ಈರುಳ್ಳಿ ಹಾಕಿ ಫಸ್ಟ್ ಈರುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಮತ್ತೆ ಟೊಮೆಟೊ ಹಾಕಿ ಟ್ರೈ ಮಾಡ್ಬಿಟ್ಟು ಅದ ಅದೇಲ್ಲಿ ಸ್ವಲ್ಪ ಚಿಕನ್ ಹಾಕಿ
ಹಾ
ಚಿಕನ್ನ ಚಂದ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಸ್ವಲ್ಪ
ಇನ್ನದಕ್ಕೆ ಉಂತರ ಈಗ ಅಹ ಗ್ರೀನ್ ಅಹ ಚಿಕನ್ ಬಿರಿಯಾನಿ ಮಾಡ್ತಾರ ಅಲ್ವಾ ಪುದೀನ ಆ ಸಾಂಬಾರ್ ಸೊಪ್ಪ ಉಪ್ಪು ಮೆಣ್ಸಿನ್ಕಾಯಿ ಅದನೆಲ್ಲಾ ಹಾಕಿ
ಅದು ಗ್ರೈಂಡರ್ ಮಾಡಿ ಬಿಟ್ಟ ಆಗ್ತದು ಈಗ ಪುದೀನಾ ಕೊತ್ತಂದ್ರೆ ಸ್ವಲ್ಪ
ಹ್ಮ
ಕಶಿ ಮೆಣಚಿಿನಕಾಯಿ
ಹ್ಮ್
ಹಾಕ್ಬಿಟ್ಟು ಗ್ರೈಂಡರ್ ಮಾಡಿ
ಹ್ಮ್
ಚಿಕನ್ ಈಗ ಹಾಕಿರ್ತಿವಲ್ಲ ಚಿಕನ್
ಹ್ಮ್
ಅದಿಕ ಹಾಕ್ಬೇಕು
ಹ
ಅವಾಗ ಚೆನ್ನಾಗಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ
ಹ್ಮ್
ತ್ತೆ ಚಿಕನ್ ಅದ್ರಲ್ಲೇ ಸ್ವಲ್ಪ ಎಣ್ಣೆಲೆ ಫ್ರೈ ಆದ್ಮೇಲೆ ಉಪ್ಪು ಅರ್ಶಣ
ಹ್ಮ್
ಮತ್ತ ಸಾಕು ಮಸಾಲೆಗಳನೆೆಲ್ಲ ಸ್ವಲ್ಪ ಉಪ್ಪು ಖಾರ ಅದ್ನೆಲ್ಲ ಹಾಕಿ ಸ್ವಲ್ಪ ಚಂದ ಗ್ರೈಂಡ್ ಅದ
ಹಾ ಹೇಳಿ
ಅದಾದ್ಮೇಲೆ ಸ್ ಸ್ವಲ್ಪ ಬಿಡ್ಬೇಕ ಸ್ವಲ್ಪ ಬೈ ಬೈಯ ಆಗಂತ ಎಣ್ಣಲಿ ಫ್ರೈ ಆಗಂತ ಸ್ವಲ್ಪ ಬಿಡ್ಬೇಕು
ಹ್ಮ್
ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಎಷ್ಟು ಬೇಕು ಅಕ್ಕಿ ತೊಳೆ್ದಿಟ್ಕೋಬೇಕು ಸೈಡ್ ಅಲ್ಲಿ ಎಷ್ಟು ಬೇಕಷ್ಟು ಈ ಅಕ್ಕಿ ತೊಳದಿಟ್ಕೊಂಡ್ದೆ ಆದ್ಮೇಲೆ
ಅಕ್ಕಿ ತೊಳ್ದು ಅಹ ಅಕ್ಕಿನ ಅದ್ರೊಳಗ್ ಅದಕ್ ಹಾಕ್ಬೇಕ
ಇಲ್ಲ ಹಾಕದ್ ಬೇಡ ಎಷ್ಟ ಬೇಕು ಅಷ್ಟು ನೀರ್ನ ಹಾಕ್ಬೇಕು ಕುಕ್ಕರ್ ಈಗ ಎಷ್ಟು ಭಾವ ಅಕ್ಕಿ ತಕೊಂಡಿರ್ತೀರಾ
ಹ್ಮ
ಅದ್ಕ್ಕೆ ಎಷ್ಟು ನೀರ್ ಹಾಕ್ಬೇಕು ಅನ್ನೋದ ಗೊತ್ತಿರುತ್ತಲ್ಲಾ ಅದ್ ಹಾ ಹಬೇಕು ಎಷ್ಟು ಪಕ್ಕಿ ಆಕುತ್ತೆ ಅಷ್ಟಿಗೆ ನೀರು ತಕ್ಕ ಹಾಗೆ ನೀರ್ಾಕ
ಹ್ಮ್
ಹಾ ಉಪ್ಪದೇ ಆಗಿ ಟೇಸ್ಟ್ ಇದ್ಯಾ ಅಂತ ಸ್ವಲ್ಪ ನೋಡ್ಬೇಕು ನೀರ್ ನೀರ್ ಕುದ್ದಾದ್ಮೇಲೆ
ಹ್ಮ
ಎಲ್ಲ ಸರಿ ಇತ್ತು ತಂದ್ಮೇಲೆ ಹಹ ಸ್ವಲ್ಪ ಕೊತ್ತಂಬರಿನ ಮತ್ತೆ ಕಟ್ ಮಾಡ್ಬಿಟ್ಟು
ಹ್ಮ್
ತುಂಬಾ ಚಿಕ್ ಚಿಕ್ಕದಾಗ ಕಟ್ ಮಾಡೋದ್ ಬೇಡ ಸ್ವಲ್ಪ ಮೀಡಿಯಮ್ ಆಗ ಕಟ್ ಮಾಡಿ ಅದ್ರ ಮೇಲೆ ಹಾಕಿ
ಹ್ಮ್
ಮತ್ತ ರೈಸ್ ರೈಸ್ ತೊಳ್ದಿಟ್ಟಿ ಅಕ್ಕಿ ತೊಳ್ದಿಟ್ಟಿರ್ತೀರಲ್ಲಾ
ಹ್ಮ
ಅದನ್ನ ಹಾಕಿ ಹಿಿಟ್ಟಿರೋದಿ ಅದಾದ್ಮೇಲೆ ಸ್ವಲ್ಪದು ಕುದಿಯಕ್ ಬಿಟ್ಟಿರ್ಬೇಕು ಮುಚ್ಚಬಾರ್ದು ಸಡನ್ನೆ ಹಾ ುದ್ದೆ ಆದ್ಮೇಲೆ ಮತ್ತೆ ಮೊಸರು ಹಾಕಿ
ಹ್ಮ್
ಹ ಮತ್ತೆ ಕ್ಲೋಸ್ ಮಾಡ್ಬೇಕು ಮತ್ತೆ ಅದ್ಕ್ಕೆ ಎಷ್ಟು ವಿಜಲ್ ಹಾಕ್ಬೇಕು ಅಷ್ಟು ವಿಜಲ್ ಹಾಕ್
ಹ್ಮ್ ಈಗ ಟೊಮೆಟೊ ಬದ್ಲು ನಿಮ್ೆಣ್ಣ ಹಾಕುದ್ರು ಆಗುತ್ತೆಲ್ವಾ ನಿಮ್ಣ್ಣ ಹಾಕಿದ್ರೆ ಹುಡಿ ಹುಡಿ ಬರುತ್ತಲ್ವ ರೈಸ್
ಹಾ ಬರುತ್ತೆ ಬರುತ್ತೆ
ಹ್ಮ್
ನಾನ್ ಈ ತರ ಈ ಸ್ಟೈಲ ಅಲ್ಲಿ ಮಾಡ್ತೀನಿ ಸ ನಿಮಗೂ ಅದೇ ತರ ಹೇಳಿದ್ದು
ಆ
ನಾನ ಈ ತರನೇ ಬಿರಿಯಾನಿ ಮಾಡದು ಅದಕ್ಕೆ ನಿಮಗೂ ಆ ತರನೇ ಹೇಳಿದ್ದು
ಹ ನೀವು ಹೊರ್ಗಡೆ ಯಾವ್ಯಾವಥರ ಬಿರಿಯಾನಿ ಟ್ರೈ ಮಾಡಿದೀರಾ
ಹ್ಮ ಮ್ಣ ಬಿರಿಯಾನಿ ಹಾಗಕೆ ಬರಿಯಾನ
ಹ್ಮ್
ಚಿಕನ್ ಬಿರಿಯಾನಿ ಕುಷ್ಪ
ಹ್ಮ್
ಹ್ಮ ಔಟ್ ಸೈಡ್ ಇದು ಮಟನ್ ಬಿರಿಯಾನಿ ತಿಂತೀನಿ
ಹ್ಮ್
ಹ್ಮ ಅರೆ ಮನೇನ್ ಮಾಡಿದ್ರೆ ತಿನ್ನದ ಿಲ್ಲ ಮಟನ್ ಬಿರಿಯಾನಿ ಔಟ್ ಸೈಡ್ ಮಾಡಿದ್ರೆ ಈ ಮದ್ವೆ ಫಂಕ್ಷನ್ಗೆಲ್ಲ ಹೋದಾಗ ಮಾತ್ರ ತಿಂತೀನಿ
ನಿಮ್ಗೆ ಯಾವ್ದ ಇಷ್ಟ ತುಂಬಾ
ಚಿಕನ್ ಬಿರಿಯಾನಿನ
ಚಿಕನ್ ಬಿರಿಯಾನಿ ಅಂದ್ರೆ ಈಗ ತುಂಬಾ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡ್ತಾರಲ್ಲ ಅದ್ರಲ್ಲಿ ದಮ್ ಬಿರಯಾನಿ ದೊನ್ನಿ ಬಿರಯಾನಿ ಕೇರಳ ಸ್ಟೈಲ್ ಬಿರಿಯಾನಿ ತುಂಬಾ ಉಂಟದ ಆತರ ಅದ್ರಲ್ಲಿ
ಅದು ಕೇರಳ ಸ್ಟೈಲ್ ಬಿರಿಯಾನಿ ಅದಲ್ಲ ತಮಿಳ್ನಾಡು ಬಿರಿಯಾನಿ ಓಕೆ ಓಕೆ ಚೆನ್ನಾಗಿರುತ್ತೆ
ಹ್ಮ್
ಹ್ಮ ಅದ್ಕ್ಕಿಂತ ಕೆ ಕೇರಳ ಬಿರಿಯಾನಿನೇ ತುಂಬಾ ಇಷ್ಟ ಆಗದು
ಕೇಳಿ ಬಿರಿಯಾನಿ
ಹ್ಮ
ಹ್ಮ್ ಇನ್ ಸ್ವೀಟ್ಸ್ ಅಲ್ಲಿ ಯಾವತರ ಬಂದ್ರೆ ಯಾವ್ದ ಇಷ್ಟ ಆಗುತ್ತೆ
ಧೂತ್ ಪೇಡಾ ತುಂಬಾ ಇಷ್ಟ ನಿಮಗೆ ದೂಧ ಪೇಡ
ಹ ದೂದ ಬೇಡ ನನ್ಗೂ ಅಷ್ಟೆ
ಹ್ಮ ಸರಿ ಸರಿ
ಹ್ಮ್ ಸರಿಯಗ ಬಾಯ್
ಅದೇ ಅದೇ